ಅಲೋ ಏನ್ ಮಾಡ್ತಾ ಬರ್ತ ಯಾರಿಿಗೆ ಪಡ ಮೇಲೆ ಹುಡುಗ ಮಾತಾಡ ಈ ಜಾನ ಮಾತ್ರ
ಹಲೋ
ಏನ್ ಮಾತಾಡ ಬಿಡ ಒ ಮಾತಾಡ ಬರ್ಲನ ನಿಮ್ ಇಟ್ಬ ಬಿಡ ಹಂಗೆ ಏ್ ಸ್ತಿಿ ಗೆ ನಾನೂ ನಾನೂ ಬರ
ನನ್ಗ್ ಬರ್ತಡ ನೀ ಫೋನ್ ಹಾಕ್ ಬಾರ ಮತ್ ನನಗ ಹ
ಹರ ನಿಕಂತಲೋ ಹಲೋ ಹಲೋ ಹ ಆಯ್ತ್ು ನೋಡಪ್ಪಾ ಏನ
ಏನ್ ಮಾಡಿದ ಊಟಕ್ಕೆ
ಊಟ ಏನಿಲ್ಲ ಚಚ್ಚಿಕ ರೊಟ್ಟಿ ಪಲ್ಯ
ಸದ್ದು ಕೌೊಂಡ್ಯ ಸದ್ದು ಕ ಈಗ
ಹಾ ಮುಂಡೆ ಹಡ್ತೀವಿ ನಾವು ಚಂದಿಕಾ ಮತ್ತ ಮಜ್ಿಗೆ ಮತ್ತೆ ಏನ ಏನ್ ಬರ್ತದ ಮಾಡ್ಕೋಣದ್ ಮನ್ಯಾಗ
ನೀವ ಮಾಡ್ಕೊಂಡನಪ
ಹಾ
ಯಕ್ ಮನೆಗೆ ಯಾರ
ಆರ ನಾವವು ನಮಪ ನಮಗ್ ಏನ್ ಟೇಸ್ಟ್ ಮಾಡತ್ತ ಅದ ಮಾಡಾರ ನಾವ್
ಬರ್ದ ಅನ್ನನ ಏನ ಬರ್ದುು
ಯ ಎಲ್ಲಸ ಬರ್ಕ್ ನನ್ಗ ಒಂದ್ ಬರ್ಲ ಅಂತ ಕೇಳ್ಬೇಡ
ಅ ಹಯ
ನಿನ್ಗ ಏನ್ ಬೇಕಾ
ನನಾಗ
ಹ್ಮ
ಹ ದದ ಮಜರ
ನಮ್ಗೆ ಆಪ ಮನ್ಯಾಗ ಏನ್ ಮಾಡ್ತಾರೆ ಪಂದ್ಯ ರೊಟ್ಟಿ ಟ್ಟಿ ರೊಟ್ಟಿ ಒಂದ್ ಮಾಡಕ್ ಬರಲ್ಲ ಚಪಾತಿ ಮಾಡಕ್ ಬರ
ಹ ನೀನೇ ಎಲ್ಲ ಬರ್ತದೆ
ಏ ನಮಗ ಮನ್ಯಾಗ ಏನ್ ಮಾಡ್ತಾರ ಒದ ರೋಟಿ ಬೂಟ್ಟಿ ಎಲ್ಲಾ ಬರ್ತವು
ಚ ಬಂದದು
ಚಪಾತಿ ಬರ್ತು
ಹೌ ರೇಟಿ ಮಾಡಕ್ ಬರಲ್ಲಾನ
ಏ ರೊಟ್ಟಿ ಒಂದ್ ಊಟ ಎಲ್ಲಸು ಬರ್ತ್ ನೋಡ ಮನ್ಯಾಗ ಏನೇನ್ ಮಾಡ್ತಾರದು ಬಜಿ ಬರ್ತೋ ನಾವು ಬಜ ದಿಂದ ಮಾಡ್ಕೊಂಡ್ಬಡ್ತೀವಿ ಮನ್ಯಾಗ ಯಾವಾಗ ಜಾಸ್ ಬಂದಾಗ
ರಜೆ ಹೆಂಗ್ ಮಾಡ್ತಾರ
ಪೆ ಕೆಲ್ಲ
ಹ ಕೈಲ ಕೈಲ ಯಾ ಕೈಲೆ
ಹ ಯಾವ್ದ ಬಡಗೈಯ ಲೋಡ್ಗೈ ಯಾವತಿ ಮುಂದ ತದಲೆೇ ಮಾಡದು
ಏನಕ ಯಾವ ಒಂದ್ ಜನ ಹಿಂದರ್ದನ್ ಕೈ
ಎಲ್ಲ ನಮ್ದ ಒಂದ್ ಹಿಂದೆ ನಿಿದ್ರ ಮಾಗ ನೋಡುವ ಹಿಂದೆ ನೋಡ ಸ್ವಲ್ಪ
ಅಲ್ಲ ನೀನ್ಲ್ಲ ಹೇಳುದ ಯಾವ ಕೈ ಮುಂದ್ ಇರ್ತಂತ ಯಾವ ಕೈ ಯಾವ ಒಂದ್ ಹಿಂದ ಇರ್ತ
ಚೆನ್ನಾಗಿ ಯಾವ್ದು ಮುಂದೆ ಇರ್ತ ಅದ್ರಲ್ಲೇ
ಕೆಲ್ಸವಾಗ
ಹಾ ಇಮ್ದ ಹೆಂಗ ಯಾವ್ದ ಎಲ್ಲಾರ ಹಿಂದೆ ಹಿಂದಕ್ಕೆಂತ ಅ ಏನು..
ಏನು.
ನಿಂದ ಹಿಂದ ಕೈ ಯಾವ..
ನಂದ ಹಿಂದೆಲ್ಲಾ ನೀನ್ ಹಿಲ್ಲಾಯ್ಯ ಒಂದ್ ಮುಂದೆ ಅ ಕೈ ಇರ್ತದ ಅಂತನ್ ಮತ್ತತ್ ನಿ ಮುಂದ ಹಿಂದ.. ಮಾಡಿದ್ದಾವ ಅಂದ..
ಹಾ ಹಾ ಒಂದ್ ಬಗ ಏನು ಹಿಂದಿನ..
ಎಲ್ಲ ಏನ ತಗಲ್ಲ..
ನೋಡ್ ಮತ್ ಬೇಕಾದ್ರೆ ಕೊಡಸ್ತೇನಿ ಹುಡುಗಕಿ..
ಹ ನಿನಗ್ ಯಾಕ ಕೈಮ್ ಒಂದ ಅದು..
ನಮ್ದ ಒಂದ್ ಆದ್ ನೋಡ ಲೋಡ್ಗೈ ಬಲ್ಗೈ ಅಡ್ಡು..
ಹ ಎಲ್ಲ ಒಂದ್ ಕೈ ಎನ್ ದರ ಹೋಗಲ್ ನವು..
ಇಲ್ಲ ಹಂಗಗೆಲ್ಲ ನಾವು ಎರಡಾವ ಎರಡು ಮುಂದೆವು..
ಕಡ್ಮಂದ ದಾವಾನ.
ಹಾ..
ಎಂದ ಅವಲ್ಲ ಅಂತ ಅಂದ್ರ..
ಏ ಯಾರು ಮಾರ ಯಾರ ಅಂದ..
ಅಮ್ದ ಇಲ್ಲ ನಿಮ ತಾಂಡದಾಗ..
ಹ ಯಾರಂದಿರ..
ಅಂದ್ರ ನೋ ನಿಮ್ ತಾಂಡದಾವ.. ನಮ್ ಮರಗ ಬಂದು ಇಂದ ನಾ ಏನು ಮಾಡ.. ಲ್ಲ ಅಡೆನ..
ಮಾಡಲ್ಲ ಅಂದ್ರೆ ಹೋಗಿ ಕ್ಯಾಂಟೀನ್ಗೆ ಹೋಗಿ.. ರಾಕಿಲಂದ್ರ ಹೋಗುವ ನಾಕ್ನ ಹೋಗ ಏನ್ ದೊಡ್ಡ.. ರೊಕ್ಕ ನನ್ನ ಹೆಸರು ಹೇಳಲ್ಲಿ ಹೋಗಿ...
ಚಪ್ಪಲಿ ಒಡರ ಮಹೆ ಅದಕ್ಕೆ..
ಒಡದ್ರೆ ಒಡ್ಸ ಮಾಡ ಬರವಾಗಪ್ಪ ಊಟ ಮಾಡ್ಸಲ..
ಇನ್ ಹೆಸರು ಹೇಳಿದ್ರ.. ನಸರ ಯಾರನಪ್ಪ ಒ...
ಯಾರ್ ನೋಡ್ದ ಫೋನ್ ಹ..
ಸರಿ ಬತ್ ನೀ ಹಗೆ ಯಾಗತಿಗೆ ಅಲ್ಲಿ..
ಹ ಹಾ ಆಯ್ತು ಏನಡ ಮತ್ತೆ ಊಟ ಆಗಟ.. ಏನು ಸ್ಟಡಿ ಕಾಲೇಜ್ ಹೋಗಿಲ್ಲ..
ಕಾಲೇಜ ಹೋಗಿದ್ದೆ ರೊಕ್ಕ ಇದ್ದಲ್ಲ.. ರಸ್ತೆ ಎಲ್ಲ ಬಿುಟ್ಟಬಟ್ಟನ ಕಾಲೇಜ್..
ಯಾಕಿಲ್ಲ ರೊಪ ಯಾಕಿಲ್ಲ ರೊಪೆಗಿಲ್ಲ...
ರೊಕ್ಕ ಇಲ್ಲ ಕೈಯ ಕಾಲೇಜ್ ತಕೊಂಡ್ ಬಂದೆ.. ದೊಡ್ಡದೆಲ್ಲ ಇಲ್ಲ..
ದುಡಿಬೇಕು ಏನ ದುಡಿಕ..
ಬಿಡುದಿಲ್ಲ..
ಏ ದುಡ್ಬೇಕಪ್ಪಾ ದುಡಲ ಅಂದ್ರೆ ಏನ್.. ಯಾಗ್ ಬಿ ಬೇಂದ್ರ ಮತ್ ಕಾಲಜ ಹೋಗ ರೊಕ್ಕ ಇಲ್ಲಾ ಅಂತಿ..
ಕಾಲೇಜ ಹೋಗ್ಬೇಕು ಬಟ್ ರಕ್ಕ ದುಡಿತೀವಿ.. ಕಾಲೇಜಿಗೆ ಹೋದ ಯಾರ ಕರ್ಸ ಮಾಡೇಡಮ್...
ಏ ಯಾರಾಗ ನಿನಾಗ ಊಟದ..
ಆ.
ಊಟಕ್ಕೆ ಬೇಡ ನೀವ.
ಊಟಿಗೆ ಹೋಗಲ್ಲಾರ ಹುಡಗಿಯರ ಅಲ್ಲಾರ..
ಹಾ ಮನ್ಯಾಗ ಫೋನ್ ಹಚ್ಚಕತ್ತಾರಪ್ಪಾ.. ಅಲೋ.
ಕೊಟ್ನಾಳೆ
ನಮ್ ಮನೆ
ಮಾತಾಡು ಮಾತಾಡನೆ
ಅವರು ಗೂಡ
ಎತ್ತದ್ರೆ ಮಾತಾಡಿ ಮಾತಾಡ್ ಡೈರೆಕ್ಟ್
ನಾನ್ ಅತ್ಲನ್ ಅವ್ರಿ
ಏಯ್ ಹ ಅಟ್ ಮಾತಾಡ ಆದ್ರೆ ಹಚ್ಚಿದ್ರ ಯಾರ್ ಹಚ್ಚಿರ್ತಾರೆ
ನಾನ ಅಚ್ಚ್ ಬೇಕು ಇಲ್ಲ ಮನೆಗ
ಹ್ಮ
ಹೊಡಿ ಚಚ್ಕ ಹಲೋ ಏನು ಏನ್ ಗ್ಯಾಸ್ ಇಸ್ಕೊಲ. ಎಲ್ಲಿ ಯಾವ ಕಂಪ್ಯೂಟರ್ ಬಲ್ಲಿ ಯಾರು ನಡಚಾರೋ ನೋಡು
ಹಂಗೆ ನಡಸ್ತಾರ ಅವರು
ಚಲಿ
ಕೂಡಪ ವೈಲ್ ಹೆಂಗೆ
ಅಲ್ಲಿ ಮಾತಾಡ್ಬಾರ್ದಾನು
ನೀನೇ ಹೇಳು
ಹ ನೀ ಕಂಪ್ಯೂಟರ್ ಮಾಲ್
ಅಳಿಕದ ಬಿಡು ಯಾರ
ಹಾಂ
ಯಾರ್ ಏನ ಬಿಡು ಸ್ಕ್ಯಾನಿಂಗ್ ರಿಪೋರ್ಟ್ ಅದು ಎಲ್ಲಿ ಚಲ್ಲಪ್ಪ ಕಾಲೇಜು ಹ್ಮ ಹೌದ ಯಾವುದು ನಮ್ ಊರದೇನೋ ನಾಳೆ ಹಬ್ಬ, ಹಾಂ.
ಗಣೇಶಕ್ ತಕೊರಿ ಅದು
ಪ್ರೌಡ್ ಅಂಟ್ ಪಾಸ್ ತಕೊಹೋಗ್ಲಾ ಪಾಳೆ ಮಂದಿ ನೋಡ್ ಮುನ್ನೂರು ಮಂದಿ ಮುನ್ನೂರು ಮುನ್ನೂರು ಮಂದಿ
ಮುನ್ನೂರ್ ಮುನ್ನೂರ ನಾಕ್ನೂರ್
ಹಾ
ಏನು ನಾಕ್ನೂರ ಎಲ್ಲಿಕ್ ವೇಕಡಿಗೌಡ. ಏನು ಕಾಲೇಜ್ ಏನು
ಗೌಡನ್ ದಯದ್ ಜಾಲೆ
ಗೌಡ ಮಾತಾಡ್ತೀಯೇನ ಪಿ ಎಸ್ ಐ ಪೋನ್ ಹಚ್ಚ್ಯಾನ ಏ ಮಾತಾಡೋ. ಹಲೋ
ಹಾ
ಏನೋ ಪಿ ಎಸ್ ಐ ಗೂಡ ಮಾತಾಡ್ಲಾಗ್ಯಾನ ನೋಡ.
ಹಾ
ಹಾ ನಿಮ್ ದೋಸ್ತ ಬಂದಾನ ಕೊಡ. ಹೌದೋ ಮಾರಾಯ ಮತ್ತ ಕಿರಿಕಿರಿ ಬಿಟ್ಟಬಂದೀ ಹಾಂ ಯಾರ್ ಗಂಟ ಅಂದ ಓತನಾತ ಹೇಳದ್ ಕೇಳ್ಲಾ ತೊಗೊಂಡ್ಬಾ ಹಾ ಸರ್
ಯಾಡ ಕೊಡಲ್ಲಂದ್ಯಾ ಒಬ್ರಿಗೆ ಹೇ ಹಂಗ
ಆ
ಹಾ ಪಾಸ್ ಕೊಡ್ತಾನ
ಅಪಾಸ್
ಪಾಸ್ ನಾನು ಬರ್ಲ್ಯಾ.
ಏನೋ ಗೌಡಾ ನೀ
ಅವಾ ಮನೆಗೆನಕ್ಕೆ ಅರ್ಜೆಂಟ್ ಕೆಲ್ಸ ಬಾ ಲೇ ಹೋಗಿ ಬರೋಮು ಹೋಗಿ ಬಂದ್ ಭರ್ಜರಿ ಮಾಡುಮ್ ಇಲ್ಲೇ ಹಾ ಹಾ ನಾ ಹೋಗಿ ಎರಡ್ ಗಂಟೆಗೆ ಬಂದ ಆಕಡೆ ಅವೇನ್ ಗಾರ್ಡನ್ ಕೈಯಾಗ್ ಬಿಟ್ಬಿಟ್ಟೆ ನಾವು
ಎಲ್ಲಿಗೆ ಹೋತಾರಂತ ಗುಲ್ಬರ್ಗ.
ಹೋದ ಯ ಯಾರ ಹೇ ಹೋಗಿ ಬರಂ ಬಾರೋ ಈಗ ಈ ಒಂದು ಕ್ಲಾಸ್ ನಡೆಲ್ಲ.
ನನಗ್ ಮತ್ತ
ಇ ಕೊಟ್ರ ಆಯ್ತಿಲ್ಲ ನೀ ಕೊಟ್ಟ ಬರ್ತ ಏನ್ ಎರಡ್ ಗಂಟೆಗ ಹೋಗ್ ಬರ್ಬೋದು ಐದ ನಿಮ್ಷನ್ ಆಗಲ್ಲ.